ಹಲೋ ಹಲೋ ಹಾ ಕಸತು ಏನ್ ಮಾಡತೀರಿ
ಏನಿಲ್ಲವ್ವ ಕುಂತೀನಿ
ಹ್ಮ್ ಹ್ಮ್ ನಾಾನ ಶಾಲೆಗೆ ಹೋಗಿದ್ದಕ್ಕ
ಅಕ್ಕಾಯ ಮಡತ
ಅಕ್ಕ ಮನಗಳ ಅಕ್ಕ ನ ಇಲ್ಲಿಗ್ ಮನೆಗ್ ಬಂದೀನಿ
ಮನೆಗ್ ಹಓದಿ
ಹಾಕ್ಕಾ
ಹ
ಹ್ಮ್ ಅಕ್ಕ ಬಿ ಕೆಲ್ಸ ಮಾಡಾತು ಆಯ್ತ ಈ ಗೇಪ ಹಚ್ತದತ್ ಹೇಳಿಲ್ನಾ ಕಸ ಹೊತ್ತಾದ್ರು ನಮ ಬಲ್ ದೀಪಾ ಹಚುತಾರ ಜಲ್ದಿಯ ಕೇಳಾತಿದ್ದಿಲ್ಲ
ಹ್ಮ
ಅದ ಕಸ ಹೊತ್ತಾಯತ್ ಅಕ್ಕ ನಮ್ಮ ಮಮ್ಮಿ ಕರ್ದರು ಬಂದ
ಹೌದು
ನಿಂಬಲ್ಲಿ ಏನೇನ್ ಕೆಲ್ಸ ನಡ್ದಾವ
ನಂಬಲ್ಲ ಏನು ದೀಪ ಹತ್ರಿ ಕೆಲಸ
ಮನದೆ ಅಕ್ಕಾ ಬಟ್ಟಿ ಬಾಂಡಿ
ಆಗ
ನೀನೇ ಮಾಡ್
ನೀನೇ ಕೆಲ್ಸ ಮಾಡ್ತೀನ್ಲಾ ಅಂದೆ ಕೆಲ್ಸಾ ಬಟ್ಟಿ ಬಂಡಿ ನೀನೇ ಮಾಡ್ತೇನ್ ಒಂದೆ
ಹಲೋ
ಹಲೋ ಬಟ್ಟಿ ಬಾಂಡಿ ನೀನೇನ್ ಮಾಡ್ತೀನು ಅಂದ
ಹಾ ನಾನೇ ಮಾಡತ್ ನೋಡ
ಹ್ಮ್ ಮತ್ತ ಅಕ್ಕ ಆಮೇಲೆಲ್ಲಾ ನ ಸಂಜೆ ಮಾಡಿ ಮತ್ ನಾ ಹಚ್ತೀನಿ ನ ಹ
ಏನು
ಈಗ ನೀ ಹಚ್ಚಿ ಇಲ್ಲ ಮತ್ತೇನಿಲ್ಲವಾ
ಹ್ಮ್
ಹ್ಮ್ ಹ್ಮ್ ಅಲ್ಲಿ ಚಿಕ್ಕ ಆಟ ಆಡತ್ತವ ಚೆಂದ ಇದಾಗ ಎ ಚಂದ ಆಡ್ತಿದೇವ್ ನಾವವು ಈಗ ಅವ್ರು ಆಡ ಆ ತರ ನೋಡ್ಕೋ ತಿರ್ಗ ಆಡಡ್ತೀನಿ
ಮಂಗಿಯದಾ
ಸಣ್ಣವ್ರ್ದ ಈಿನ ಆಟನೇ ಬೇರೆ ಈಗಿನ ಆಟನೇ ಬೇರೆ ಹ್ಮ್ ಮತ್ತಕ್ಕ ನಿ ಮೂರ ಅಕ್ಕ ನಿಮ್ಮ ಮನಿ ದೇವ್ರು ಯಾವದಕ್ಕ
ವೀರ್ಭದ್ರೇಶ್ವರ್
ಯಾವ್ದಕ್ಕ ಹನ್ನಬಾರ ಏನ ಕಲ್ಕಟಿ ಚಿನಿಯರಿ ಹ ಮೈದಗ ಹಾ ಯಾವಗಾ ನಡಿತದಕ ಈ ಜಾತ್ರೆ
ಶ್ರಾವಣ
ಶ್ರಾವಣ ದಾಗ
ಹ್ಮ್
ಹ್ಮ್ ಹೋಗದ್ತೀರ ಅನ್ಲಕ್ಕ ನೀ್ ಎಲ್ಲಾರು
ಹತ್ತ ಹ
ಮತ್ತೆ ಹಲ್ಕಟ್ಟಿಗ ಇ ಹೋತಿರ್ಲಾಕ್ಕ ನೀ ಹೋಗಿ ಎಲ್ಲಾಕ್ಕ ಸ್ವಪ್ನ ಹಾಕ ಮುಂದಿದಾರ
ಹ್ಮ್ ನಮ್ಮ್ ಮನೆ ದೇವ್ರನು ಸಿಿಂದಗ ಆಗದೆೇ
ಇಲ್ಲಿ ಹಲ್ಕ ಇದೇನು ಮೈದರಿಗೇನು
ಹ್ಮ್
ಹ್ಮ್ ಅಂದ್ರ ಬಿ ಅಲ್ಲಿ ಬಿ ಜಗ್ಗಿ ಆತದವಾ ಅಕ್ಕ ಸ್ವಪ್ನ ಅಕ್ಕ ಕರ್ಕೊಂಡ ಹೋಗ್ಳ ನಂಗು
ಹ್ಮ್
ಹೋಗಿದ್ದೆ ನಾನು
ಚಲೋ ಆತ ಜಾತ್ರಿಯಲ್ಲಿ
ಹ್ಮ್ ಅಂದ್ರ ಅಲ್ಲ ನು ಹಿಂಗ ಜಾಸ್ತಿ ಸ್ವಾಮಿಗಳು ಬರ್ಲಕ್ಕ ಮ ಜ ಜ ಜೋಗಿ
ಹೌದೌದು
ಹ್ಮ್ ನಂಬಲ್ಲಿ ಬಿ ಅಂದ್ರ ನಂಬಲ್ಲಿ ಎಲ್ಲಾ ಹಿಂಗ ರೇಟ್ ಕಮ್ಮಿ ಕಮ್ಮಿ ಇರ್ತಾವ ಮುನಿರಾಬಾದ್ ದಾಗಾ.
ಹ್ಮ್.
ಬಾರಿ ಸಸ್ತ ಅಕ್ಕ ಚಪ್ಪಲಿ ರೇಟ್ ಸಸ್ತ ಇತ ಮಸ್ತ್ ಕೇಳ. ಲೇಬರ್ ಅವು ಹಿಂಗ್ ಮನ ದೇವಗ್ ಹೋಗಿ ಚಪ್ಪಲಿ ತರಬರದು ಅಂತಾರಲ್ಲ.
ತರಬಾರ್ದು ಹ್ಮ್.
ಅದಕಲ್ಲ ನೋ ಹ ತರ್ಲ್ವ ಪ್ರತಿ ವರ್ಷ ಅಲ್ಲಕ್ಕ ಶಂಬರ್ ರೂಪಾಯ ಯಾಡ ಜೋಡ್ ಚೆಪಲಿ. ಇಟ್ಟು ಚಂದ ಕೆೇಳೇಬಾರ್ದು ಹಿಲ್ಸ್ ಬಿ ಬರ್ತ ಶಂಬರ್ ರೂಪಾಯಿ ಗೆ. ಆದ್ರೂ ತರ್ಬಾರ್ದ ಅಂತೇಳಿ ತರ್ಲೆ ಅಲ್ಲಿ ನೀನು ಒಂಟಿದಿಲ್ಲ.
ಹ್ಮ್.
ಅವ್ರ ಪ್ರತಿ ವರ್ಷ ಒಂದ್ ಐದ ಸಾವಿರ ರೂಪಾಯಿ ತಗೊಂಡು ಹೋಗತ ಇರಬೇಕು ಒಂದ್ ದೊಡ್ಡ ದೊಡ್ಡ ಅವರು ಕ್ಲೋಸರ್ ತಗೊಂಡು.
ಅಕ್ಕ ಇಂಗ ಸೈಡ್ ಬೇಗ ಇರಲ್ಲ. ಸೈಡ್ ಬ್ಯಾಗ್ ಯ. ಎರಡ್ ನೂರ ಐವತ ರೂಪಾಯಿಗೆ ಇಷ್ಟು ಗ್ರ್ಯಾಂಡ್ ಅದು ದೊಡ್ಡದ ಬಿ ಬರ್ತದ ಸಣ್ಣದ ಬಿ. ಸೈಡ್ ಬ್ಯಾಗ್ ಬರ್ತ.
ಬಾರಿ ಮಸ್ತಕ್ಕ ಎಲ್ಲಾ ಸ್ವಾಮಿ ಬಾರಿ ಸಿಗ್ತವ ಸರಗಳು ಕಿವನ್ಗೋಳ ಬಾರಿ ಸಿಗ್ತವ. ಅಲ್ಲಿ ಹೋದನಾಗ ಗದ್ದಲ್ ಇರ್ತ ಜಾಸ್ತಿ.
ಹೌದು.
ಆಮೇಲೆ ಅವ್ರಲ್ಲ ಕಖಾಲಿ ಬಿದಾರಿ ಸನಿ ಪಾತದ ಅಲ್ಲ ಜರ.
ಹ್ಮ್.
ಅವ್ರ ಒಂದ್ ಆಡ್ ದಿನ ಬಿಟ್ಟು ಹೋಗತಾರ ನಾವು ಜಾತ್ರಿ ನಾಳೆ ಆದ ಅಂದ್ರ ಇವತ್ತು ಹೋಗ ಮುಕ್ಕಾ ಮಾಡ್ತೇವ ಗದ. ಗದಲದಾಗ ಏನೂ ತರದಾಗಲ್ಲ.
ಆಗಲ್ಲ ಆಗಲ್ಲ ಆಗಲ್ಲ.
ಈ ಸಲ ಅಕ್ಕ ನೀ ಬಾ ನೀನು.
ಹ್ಮ್ ಯಾವಾಗ ಇರತದ ಏನು.
ನೀ ಈಗ ಬಾ ನಿ ಜಾತ್ರೆಗೆ.
ಯಾವಾಗ.
ಈ ಸಲ ಈ ವರ್ಷ್ ಜಾತ್ರೆ ಬರ್ತದ್ ಅಲ್ಲ ಮುನಿರಾಬಾದ ದು.
ಅದೇ ಯಾವಾಗ ಇರ್ತದ ಅಂದ.
ಯಾವ್ದ ಎಷ್ಟನೇ ತಿಂಗಳ ದಾಗ ಇರತದ ಏನ ನನಗ ಅಷ್ಟ್ ಗೊತ್ತಿಲ್ಲ. ನಾನು ಹೋಗಿಲ್ ಜಾತ್ರೆಗೆ.
ಮತ ಎಲ್ಲಾರೂ ಹೋಗತಾರ ಅಲ್ಲಿ ತರ್ತರ್ ಸಾಮನಗಳು ಕೇಳಬಾರದು. ಐಯ ಇವರು ಪೇಮೆಂಟ್ ಹೇಳಾರಲ್ಲ ಅಂದ್ರೆ ಖಾಲಿ ಟೈಮಗ್ ಹೋಗೇನಿ ಜಾತ್ರೆ ಇದ್ದಾಗ ಹೋಗಿಲ್ಲ.
ಯಾವಾಗ ಸಿಕ್ತ ಇದು ಯಾವಾಗ ಎಲ್ಲಿ ಬರ್ತದ ಅದು ದೂರಾದ.
ಹಾಗೆ ಬೀದಾರಗ್ ಒಂದ್ ಕಿಲೋಮೀಟ್ರ ಏನ್ ಆತದ.
ಹ್ಮ್ ಹ್ಮ್ ಹ್ಮ್.
ಅಲೆ ಸಮಿಪ ಅತದ ಒಂದ್ ಎರಡ್ ಕಿಲೋಮೀಟರ್ ಅತ್ರಿ ಆಯ್ತು ಬಾಳ ಅಂದ್ರ.
ಅಂದ್ರೆ ನೀಮ್ ಊರ ದಿಂದ ದೂರ ಆಗ್ತದ.
ಹ್ಮ್ಮ್ ಗುಲಬರ್ಗಕ ಹೋಗಿ ಬೀದರ್ ಬಸ್ಸು ಹತ್ತಿರದ ಹುಮನಾಬಾದ. ಅಲ್ಲಿ ಬರ್ತದಲ್ಲ.
ಹ್ಮ್.
ಅಂದ್ರ ನಮ್ಮೂರಗೆ ದೂರ ಆತದ ಆದ್ರ ಅವತ್ತ ಹೋಗಿ ಅವತ್ತ ಬರ್ಬೋದು.
ಹ್ಮ್.
ಅಲ್ಲಿ ಇರ್ಲಿಕ್ ಬಿ ಛಲೋ ಜಾಗ ಇರ್ತದ ಊಟ ಬಿ ಎಲ್ಲಾ ಏನು. ಖರ್ಚ ಇಲ್ಲ ಏನಿಲ್ಲ ಬಸ್ ಫ್ರೀ ಎಲ್ಲ ಫ್ರೀ.
ಎಲ್ಲ ಫ್ರೀ.
ಹ್ಮ್ ಅದಕ್ಕ ಈ ಸಲಿ ನೀನು ನಿಬರಿಗಿ ಬ್ಬಾ.
ಹ್ಮ.
ಆಯ್ತು ಏನಂತಾರ ನಾನು ನೀನು ಅಕ್ಕ ಎಲ್ಲರೂ ಸೇರಿ ರೊಕ್ಕ ಮಾಡ್ಕಿಸ ಅಂದ್ರ ಹೋಗಿ ತಗೊಂಡ್ ಬರಾಮ್ರಿ ಜಾತ್ ದಿನ ಹೋಗತ್ ತಿನ್ನು ಜಾತ್ರೆ ಆಗಿ ಎರಡ್ ದಿನಕ್ಕೆ ಹೋಗೋದು
ಹಾ ನಡಿತ
ಹ್ಮ್ ಯಾಕಂದ್ರೆ ಅಲ್ಲಿ ಗದ್ದಲ್ ಜ್ವರ ಕಮ್ಮಿ ಆಗಿರ್ತದೆ ಅಲ್ಲ ಹೋಗದಿರ್ತತಿ ಕೊಟ್ಟ ಹೋತಾರಲ್ಲಿ
ಹ್ಮ್
ಗುಲ್ಬರ್ಗ ಜಾತ್ರೆ ಇರ್ಲಾ ಅದರಂಗ ನಡಿತದುು ಜತ್ರಿ
ಹ್ಮ್
ಅಟ್ಟೆ ನಾವ್ ಸಾಮ್ ಅಲ್ಲಿ ಗುಲ್ಬರ್ಗಾ ಒಳ ಪಿರ ಮ್ತಾರ ಅಲ್ಲಿ ಸಸ್ತ ಮ್ತಾರ
ಹ್ಮ ಹಾ
ಹ್ಮ್ ಮಸ್ತ್ ಈ ಇಲ್ಲಿ ಗುಲ್ಬರ್ಗ ಹತ್ ರೂಪಾಯಿ ಪ್ಯಾಸ್ಟಿಕ್ ಸಾಮನ್ ಕೊಡ್ತಾರ ನೋಡು ಅಲ್ಲಿ ಏಕ ಪ್ಲೇಟ್ಗಳು ಗ್ಲಾಸ್ ಎಲ್ಲಾ ಅಲ್ಲಿ ಹತ್ತು ರೂಪಾಯಿ ಸಮಯ ಕೊಡ್ತಾರ ಅವ
ನಿಗೆನು
ಹ್ಮ್ ಅಲ್ಲಿ ಹೋದ್ರೆ ಏನ್ ಕಮ್ಮಿ ಇಲ್ಲ ಆದ್ರೂ ಹೋಗದ ಆಗಲ್ಲ ಅಷ್ಟೇ
ಹೌದೌದು
ಅಂದ್ರ ಹಯಾಂಗ ಓತಕ್ಕ ಅದು ಹೋದ್ರ ಟೈಮ್ ಕಲಿಬೇಕು
ಹೌದು ಹ್ಮ್
ಆದದ್ರ ಸಂಜೆ ಕಡೆ ರ ಮ ಹ ಕ ಹ್ರ ಎಂಟಾದ್ ಜೋಡ್ ಚಪ್ಲಿರ ತರ್ತೀನ ಹನಿ
ಹ್ಮ್ ನಾ ತರ್ತೀನ್ ಬಿಿಡವ
ಕರೆ ಅಕ್ಕ ಒಂದ್ಸಲ ತೊೊಂಡ್ರರು ನಿ್ಿಂತ ಫ್ಯಾಷನ್ ಫ್ಯಾಶನ್ ಅವ್ ಅಕ್ಕ ಮುಂದ ಅ ಹಿಂಗ್ ಹಿಲ್ಸ್ ಇದವಿ ಒಂದೇ ಇದ್ರ ಮ್ಯಾಗ ಸಿಕ್ ಅಪ್ಲ ಇರ್ತವ ನೋ ಹಿಂದ್ ಹಿಲ್ಸ
ಚಿನ್ನಿಯಾ
ಆ ಹಿಲ್ಸಿಗೆ ಕಮ್ಮಿ ರೇಟ್ ಇರ್ತ ಮಾಡ್ತೀರ
ಹ್ಮ
ಜಲ್ದಿ ಕಡಿತ ಹಲೋ ಹ
ಹ್ಮ್
ಅವು ಕಾಲ್ ಹಳ್ಳಿ ಮಾಡಿ ಅದಕ್ಕವು ಕಮ್ಮಿ ಇರ್ತಾವ ರೇಟ್ ಅಚ್ಚಾಲ್ಲಾದಾ
ಹೌದು
ಮತ್ ನಿಮ್ ಊರಾಗ ಯಾವ ಜಾತ್ರೆ ನಡತದಕ್ಕ
ಈಗೇನ್ ಯಾವ ಇಲ್ಲವಾ ನೀ ಎಲ್ಲ ಮುಗ್ದ
ಹ್ಮ್ ದೇವ್ರಗುಡಿ ಮಕ್ಕಳು ಏನ್ ಸ್ವಲ್ಪವಕ್ಕ
ಅವಾ ದೇವರ ಕುಡಿ ಹಗೆ ಬಾಳೆದಾವ ಇಲ್ಲಿ
ಹ್ಮ್ ಜಾತ್ರಿ ಅಷ್ಟ ಮಾಡ್ತಾರ ನ್
ಏನು
ಜಾರುಗೋಳ
ಗ್ರ್ಯಾಂಡಾ
ಗ್ರ್ಯಾಂಡಿ ಮಾಡ್ತಾರಾ
ನಕ್ಕೆ ಮಾಲ್ಪುರ
ಹ್ಮ್ ಮದ
ಮತ್ತ
ಮತ್ತೇನಲಲ್ಲಪ್ಪ ಹ್ಮ್ ಜನ್ಗಳು ಹಲಾ ಅತಾವ ನೋಡ್ಕೋತ
ಹ್ಮ
ಇಲ್ ಜಾಸ್ತಿ ಹೇಳಿಗ್ ಅದೇ ಹೆಚಕ್ಕ.
ಹೌದೌದು.
ಹ್ಮ್ ಮತ್ತೇನ್ ಮಾಡ್ಸ ನಿಮ್ಮನನ್ ಎಲ್ಲಾ ನಿಮ್ಮ್ ಮಾಮದೇರು ನಿಮ್ಮ್ ಅಕ್ಕ ಎಲ್ಲರು ಏನ್ ಮಾಡತ್ತಾರ.
ನೀ ಎಲ್ಲರೂ ಅಂಗಡಾಗದಾರ.
ಹ್ಮ್ ಆರಾಮದಾನಲ್ಲಕ್ಕ ಎಲ್ಲರು.
ಎಲ್ರೂ ಆರಾಮಾರ.
ಹ್ಮ್ ನೀ ಚಂದ್ ಊಟ ಮಾಡ ಚಂದ್ ನೀ ದಪ್ತಾವಾಗ ಆತಕಂದಂಗ ನೋಡದು.
ಅಂದ ಅಪ್ಪಾಲ್ಲ ಬ ಅಪ್ಪಾ
ಹಾ ಬೈಕಬ ಜೀವನ್ದಾಗ ಹಂಗ್ ಭ್ಯಾ ಆಗಿರ್ಬೇಕು ಹಿಂಗ್ ಭ ಆಗ್ಬೇಕು.
ನೀ ದಪ್ಪ ಆದ್ರೆ ಚಲೋ ಅನಿಸ್ತದ.
ಚಂದ ಅಂದ್ಸಲ ಪೂರ್ದ್ಪ್ ಅಂದ್ರ ನ್ ಅತಿಯಾಗಿರ್ಬಾರ್ದು.
ಹ್ಮ್
ಅಷ್ಟೇ ದಪ್ಪ ಬಿ ಅನ್ಸ್ಕೋಬಾರ್ದು ಸೊಟ ಭಿ ಅನ್ಸ್ಕೋಬಾರ್ದು.
ಹ್ಮ್
ಅದೇ ಮೀಡಿಯಂ ಇರಬೇಕಂದ್ರಲ್ಲಿ.
ಬರೋಬರಿ ಹ್ಮ.
ಯಾಕಂದ ದಪ್ ಅಂದ್ರ ಬಿ ಮಾತಾಡ್ತಾರ ಸೊಟ್ ಅಂದ್ರನು ಮಾತಾಡ ಸೋರ್ಟ್ ಅಂದ್ರ ಅದಕ್ಕ ಏನ್ ಮನೆ ತಿನ್ಲಕ್ ಹಾಕ್ ಕಲಿನು ಅಂತರ ದಪ್ಪ ಹಾ
ಕಟ್ ಮಾಡು. ಕಟ್ ಮಾಡು.
ಮಾಡಾತಿನಿ.